ಹಲೋ ಏನ್ ಮಾಡ್ತಿದ್ದೀರಿ
ಏನಿಲ್ಲ ಬ್ರೋ ಸುಮ್ನೆ ಇದ್ದೆ
ಹ್ಮ್ ಆಯ್ತಾ ಊಟ
ಆಯ್ತು ಬ್ರೋ ನಿಮ್ದು
ಹ್ಮ್ ಆಯ್ತು ನೀವ ಏನ್ ಮಾಡ್ತಿದ್ದೀರಿ
ಹ್ಮ್ ಏನಿಲ್ಲ ಸ್ವಲ್ಪ ಎಕ್ಸಾಮ್ ಇತ್ತು
ಹಾ ಹಾ
ಹ್ಮ್ ಬರ್ದ್ ಬಂದ್ ಕುಂತಿದ್ವಿ ಅವರು
ಇನ್ನ ಮುಗ್ದಿಲ್ಲ ಎಕ್ಸಾಮ್
ಇಲ್ಲ ಬ್ರೋ ಮುಗ್ದಿಲ್ಲ ನಡೀತಾ ಇದ್ದೆ
ಹ್ಮ ಎಷ್ಟಾಗಿದೆ ಇನ್ನ
ಬ್ರೋ ಆಗ್ಲೇ ಒಂದು ನಕ್ಳು ಆಗಿದಾವೆ
ಹ್ಮ
ಹ್ಮ ಒಂದು ಮೂರ ಇದ್ದವೇ ಬ್ರೋ
ಹ್ಮ್ ಹ್ಮ್ ಮತ್ತೆ ಚೆನ್ನಾಗ್ ಬರದ್ರ ಇವತ್ತು
ಹ ಬ್ರೋ ಪರವಾಗಿಲ್ಲ ಬರ್ದಿದಿನಿ ನೋಡಬೇಕು
ಹ್ಮ ಬ್ರೋ ನಾವು ಈ ಕೆಲ್ಸ ಮಾಡ್ತಿದಿನಿ ಬ್ರೋ ಇವಾಗ ಮನೇಲ್ಲೇ
ಹಾ ಹಾ ಏನ್ ಕೆಲಸ ಬ್ರೋ
ಅದೇ ಬ್ರೋ ಮನೆ ತೋಟ
ಹಾ
ಗದ್ದೆ ಎಲ್ಲ ಇದೆಯಲ್ಲ
ಹಾ ಬ್ರೋ
ಆ ಇಲ್ಲೇ ಮನೇಲೆ ಕೆಲಸ ಮಾಡ್ಕೊಂಡಿದ್ದೆ
ಹ್ಮ್ ಹ್ಮ್.
ಹ್ಮ್
ಏನ್ ಕೆಲಸಪ್ಪ ಹೊಲದಲ್ಲಿ.
ಬ್ರೋ ಹೊಲದಲ್ಲ ಅದೇ ಬ್ರೋ ಈಗ ಬತ್ತೆ ಎಲ್ಲ ಹಾಕಿದವಲ್ಲ.
ಹಾ.
ಹಾ. ಮತ್ತೆ.
ಬ್ರೋ ಎಷ್ಟಕ್ರ ಆಗ್ತಿರ ಬ್ರ.
ಬ್ರೋ ನಮ ಇದೆ ಬ್ರೋ ಒಂತ ಐದಾರ ಎಕರೆ ಇದೆ.
ಹೂ ಬ್ರೋ
ಹಾ ಭತ್ತ ಜೋಳ ಎಲ್ಲ ಬೆಳಿತೀವಿ.
ಏನ್ ಬ್ರೋ.
ಭತ್ತ ಮತ್ತೇ ಜೋಳ.
ಬ್ರೋ ಐದಾರ ಎಕರೆಗೆ ಹಾಕ್ತೀರಾ.
ಹಾ
ನೋಡಿ ಬ್ರೋ ಮತ್ತೆ ಒಳ್ಳೆ ಇದು.
ಬರೋ ಅದ್ರೆ ಏನ್ ಉಳಿಯಲ್ಲ ತೋಟದದಲ್ಲಿ ಉಳಿಯು ಇನ್ಕಾಮು ಈ ಬರೀ ನಮ್ ಮನೆ ಊಟಕ್ಕೆ ಆಗುತ್ತೆ ಅಷ್ಟೇ. ಹ
ಹಿಂಗ ಬ್ರೋ ಅಕ್ಕಿ ಭತ್ತ ದುಡ್ಡು ಉಳಸ್ತೀರ ಭತ್ತ.
ಹಾ ನೀವೇನ್ ಮಾಡೋದು ಹೊರ್ಗಡೆ ಕೊಂಡ್ಕಣಲ್ಲ.
ಹ ಬ್ರೋ.
ಅಲ್ಲೇ ಕೊಂಡ್ಕಣದ್ರಲ್ಲ ಇಲ್ಸೊಕ ಉಳ್ಕೊ ನಮ್ಗೆ ಮತ್ತೆ ನಮ್ ದೊಡ್ಡಪರ ಮನೆಗೆಲ್ಲ ಆಗುತ್ತಿದೆ. ಹಾ.
ಬ್ರೋ ತೋಟ ಇದೆಯಾ.
ಹಾ ತೋಟ ಇವಾಗ ಕಟ್ಟಿದಿವವ್ರ ಒಂದ್ ಎರಡ್ ಎಕರೆ ಕಟ್ಟಿದಿವವಿ ಇನ್ನ ಫಸ್ಟ್ಲ್ ಬಂದಿಲ್ಲ.
ಹ ಬ್ರೊ.
ಹ್ಮ
ಬ್ರೊ ಎಷ್ಟ್ ವರ್ಷಾತ್ ಅಡಿಕೆಗಿಡಾ.
ಬ್ರೋ ಇನ್ನೊಂದ್ ಆರು ತಿಂಗಳಾಯ್ತ ಅಷ್ಟೇ ಬ್ರೋ ಇನ್ನ ರೀಸೆಂಟ್ ಆಗ ಕಟ್ಟಿದ್ ತಗೊಂಡಿ.
ಹ ಹಾ.
ಹಾ
ಮತ್ತೆ ಇನ್ ಏನ್ರ ಇನ್ನೊಂದ್ ಮೂರ್ ಇನ್ನೊಂದ್ ಮೂರ್ ವರ್ಷ.
ಎಲ್ ಬ್ರೊ ಇನ್ನ ಮೂರ್ ವರ್ಷ ಇನ್ನ ಒಂದ್ ಐದ್ ವರ್ಷ ಕಾಯ್ಬೇಕು ಹೋಗಕ.
ಹ್ಮ ಎಲ್ಲಾ ಚೆನ್ನಾಗ್ ಹಾಕಿಲ್ಲವ ನೀವ್ ಗೊಬ್ಬ್ರ ಗಿಬ್ಬ್ರ ಎಲ್ಲಾ ಹಾಕ್ರಿ ಬುಡಕ್ಕೆ.
ಅದೇಬ್ರೊ ಫೈನಲ್ ಅದ ಫಸ್ಲ್ ಬರೋಷ್ಟ್ರಲ್ಲಿ ಒಂದ್ ಬಕ್ ಒಂದ್ ಐದು ವರ್ಷ.
ಎಲ್ಲ ಮಣಗ ನೋಡ್ಸಿದ್ರಾ.
ಹ ಬ್ರೊ ಮಣ್ಣೆಲ್ಲ ಹೊಡಸಿದೀವಿ ಆಮೇಲೆ ಇವೆಲ್ಲಾ ಕಟ್ಟಿದೀವ್ರ ಗರಿ ಕಟ್ತಾರಲ್ಲಾ.
ಹಾ ಹಾ ಹಾ.
ಅದೇ ಬಿಸ್ಲು ಹೊಡ್ಬ ಹೊಡಿಬಾರ್ದಂತ.
ಹ ಬ್ರೋ.
ಅದೆಲ್ಲ ಕಟ್ಟಿದ್ದೀವಿ.
ಮತ್ತೆ ಇಬ್ರು ಸುಣ್ಣಾ ನಿನ್ನ ಎಲ್ಲ ಹಚ್ಚ್ರರಿ
ಹಂ ಬ್ರೊ ಸುಣ್ಣ ಹಚ್ಬೇಕು ಸುಣ್ಣ ಹಚ್ಚಿಲ್ಲ ಬ್ರೊ ಈಸಲ ಯಾಕೆಂದ್ರೆ ಸುಣ್ಣ ರೇಟ್ ಎಲ್ಲ ಜಾಸ್ತಿ ಆಗಿತ. ಹ್ಮ್ ಅದೀಗ ಅಲ್ಲೆ ನಮ್ದೇ ನಮ್ ಅಲ್ಲಿ ಫ್ರೆಂಡರ್ ತೋಟ್ದಲ್ಲಿ ಗರಿ ಸಿಕ್ಕಿದ್ವು.
ಹ ಬ್ರೊ.
ಅಲ್ಲೆ ಹಂಗೆ ಗರಿ ಕಟ್ಟಸುದ್ವಿಬ್ರೊ.
ಇನ್ನೇನ್ ಬ್ರೊ ಕಟ್ರಿ ಮತ್ತಿ ಸುಣ್ಣಗಿಣ್ಣ ಎಲ್ಲ ಹಚ್ರಿ. ಚೆನ್ನಾಗಿ ಬರುತ್ತೆ ಎಲ್ಲ ಚೆನ್ನಾಗಿ ಗಿಡ. ಚೆನ್ನಾಗಿ ಬರ್ತವೆ ಹಾಗಾಗಿ ಹೇಳಿದ್ದ.
ಹಾ
ಮತ್ತೇನ್ ಆಕ್ತೀರಬ್ರೊ
ಬ್ರೋ ಅದೇ ಬ್ರೋ ಅದೇ ಈಗ ಅಡಕೆ ಗಿಡ ಹಾಕಿದೀವಲ್ಲಾ ಅದ್ರ ಜೊತೆ ಇದುನು ಹಾಕಿದೀವಿ ಹುಳ್ಳಿಕಾಳು ಹಂಗೆ ಸ್ವಲ್ಪ ಒಂದ್ ಅರ್ಧ ಎಕರೆ ಉಗ್ಗಿದ್ವಿ ಹಂಗೆ
ಹುಳ್ಳಿಕಾಳು
ಹಾ
ಹ್ಮ್ ಹ್ಮ್ ಎಷ್ಟ ಆಕಿರ ಉುಳಿಕಾಲ್ನ
ಅದೇ ಬ್ರೋ ಹಂಗೆ ಸ್ವಲ್ಪ ಒಗ್ಗಿದ್ವಿ ಹಂಗೆ ಒಂದ್ ಅರ್ಧ ಎಕರೆಗೆ
ಹಾ
ಆ ಅವು ಇನ್ನೇನ್ ಕೊಡ್ತೀವ್ರೋ ಒಂದ್ ಎರಡ್ ಕ್ವಿಂಟಲ್ ಸಿಕ್ತಾವ ಅಷ್ಟೇ ಅವೇನ್ ಜಾಸ್ತಿ ಸಿಗಲ್ಲ
ಹಾ
ಎಲ್ ಬ್ರೊ ಈ ಸಲ ಮಳೆ ಬಂದ್ಬಿಟ್ಟಿ ಅವು ಸ್ವಲ್ಪ ಕಮ್ಮಿ ಆಗಿದೆ ಹಳ್ಳಿಕಾಲೆಲ್ಲ
ಬ್ರೊ ಬೆಳೆ ಬಂದ್ರೆ ಚೆನ್ನಾಗ್ ಬರುತ್ತೆ
ಹ್ಮ್
ಹ್ಮ್ ಇಲ್ಲಾಂದ್ರೆಟ್ಟ ಎಲ್ಲಾ ಜಳ್ಳಾದ್ರೆ
ಹ್ಮ
ಹ್ಮ್ ಏನ್ ಮಾಡಕ್ಕಾಗಲ್ಲ
ಹಾ ಅದೇ ಬ್ರೊ ಸೊಪ್ಪೆಲ್ಲ ಸಿಗುತ್ತಲ್ಲ ಲಾಸ್ಟಿಗೆ ಅದೇ ನಮ್ಮ ಮನೆ ಹಸು ಎಲ್ಲ ಇದೆ ಹಸು ಕುರಿ ಅವಿಕ ಕೊಡ್ತ ಮತ್ತೆ ಇ ಬೇರೆ ಯಾರಿಗ ಕೊಡಕ್ ಹೋಗಲ್ಲ
ಬ್ರೊ ಎಷ್ಟಿದ್ದಾವೆ
ಬ್ರೊ ಹಸು ನಾಕಿದಾವ ಬ್ರೊ
ಕುರಿ
ಕುರಿ ಬ್ರೊ ಅದು ಒಂದ್ ಎರಡು ಇದ್ದಾವೆ
ಹ ಹಾ
ಹ್ಮ್್ಮ
ಬ್ರೋ ಇನ್ನು ಹೆಂಗ್ ಮಾಡ್ಬೋದು ಗೊತ್ತಾ
ಹ
ಕುರಿ ನ್್ಯಾಕೆಏನ ಇದ್ ಬಿಟ್ರೆ
ಹಾ
ಅದ್ರಲ್ಲಿ ಬಿಟ್ ಬಿಿಟ್ರೆ ಒಳ್ಳೆ ಅದು ಚೆನ್ನಾಗ ಮೈಕೊಂಡ್ ಪಹ ಗರ್ಸ್ ಬರ್ತಾವೇ ಹುಳ್ಳಿ ಕಾಳು ಸ್ವಲ್ಪ ತಿಂದ್ರೆ ಗಡ್ಸ್ಿ ಬರ್ತಾ ಬ್ರಂಬರಿೀ ಚೆನ್ನಾಗಾಗಿ
ಹಾ ಹಾ
ಹಾಗಾಗಿ ನೀವು ಸ್ವಲ್ಪ ಅವಾಗ ಬಿಟ್ಬಿಟ್ರೆ ಇಲ್ಲ ನೀವು ಏನಾದ್ರು ಜೋೊಳ್ಳ ಈಗ ಹಾಕಿರ್ತರ ಗೊತ್ತಾ ಹಾಕಿರ್ಬೇಕಾದಾಗ ಒಂದು ಸೈಡ್ ಜೋಳ್ಳ ಇರುತ್ತೆ ಒಂದ್ಸೈಡ್ ಚೆನ್ನಾಗಿ ಗಟ್ಟಿಯಾಗಿ ಬಂದಿರ್ತದೆ ಕಾಳ
ಹಾ..
ಅದದ್ ನೀವಲ್ಲ ಕೊಯ್ಕೊಂಡ್ಬಿಟ್ಟು ಮಿಕ್ಕಿಲಿ ಎಕ್ಸ್ಟ್ರಾ ಇದಕ್ಕೆ ಬೇರೆಗ್ ಬಿಡ ಬದ್ಲು ನೀವೇ ನಿಮ್ ಮನೇಲಿರೋ ಕುರಿ ಆಗ್ಲಿ ಇಲ್ಲ ಮೆಣಕೆ ಆಗ್ಲಿ ಓತ್ ಆಾಗ್ಲಿ ತಂದ್ ಬಿಟ್ರ ಚೆನ್ನಾಗ್ ಮೇಲ್ ಸ್ವಲ್ಪ ಗಡ್ಸ್ ಬತ್ತ ಮರಿ ಎಲ್ಲ ಕಾಡ್ ತಿಂಗ
ಹ ಹಾ
ಹ್ಮ್ ಹಂಗಾಗಿ ಚೆನ್ನಾಗಿರ್ತವೆ ಮರಿಗಳು
ಹದು ಬ್ರ ನಾವು ಹುಳ್ಳಿಾಳನ ಇಕ್ಕಿದಿಲ್ಲ ಬ್ರ ಇಷ್ಟಿನ ನಾವು ಇದು ಮೆಕ್ಕೆಜೋಳ ಇಕ್ಕಿದವಿ ಮೆಕ್ಕೆಜೋಳ ಬಡಸ್ಬಿಟ್ಟು
ಹ್ಮ ಮೆತ್ತ ಮ ಒಳ್ಳೇದ ಬ್ರ
ಹಾಂ
ನಾವ ಬ್ರೋ ಈಗ ನಾವು ಹಂಗೆ ಮಾಡೋದು ಈಗ ನಾವ ನ್ ಮಾಡ್ತಿ ಗೊತ್ತಾ ಕಳೆಲ ತತತಿವಲ್ಲ ಚಂದ ಚೆನ್ನಾಗಿರಾವು ಏನಾದ್ರರು ಸ್ವಲ್ಪ ಎಕ್ಸ್ಟ್ರಾ ಇದ್ರೆ ಮಾರ್ತೀವಿ. ಸ್ವಲ್ಪ ಇಟ್ಟಂತೀವಿ ಮನೇಲಿ ಏನಾದ್ರೂ ಸಾಂಬಾರ್ಏಕು ಬೇಕಾಗುತ್ತ ಅಂತ.
ಬ್ರೋ ನಾವು ಸ್ವಲ್ಪ ಹಂಗೆ ಮಾಡ್ತೀವಿ ಬೋ ಸ್ವಲ್ಪ ಚೆನ್ನಾಗ ನಾವು ಆಸ್ಕೊಂಡಿ ಹಳ್ಳಿ ಕನ್ನ ಇನ್ನೆಲ್ಲಾ ಹಂಗೆ ಮಾರ್ಕೆಟ್ಗೆ ಬಿಟ್ಬಿಡ್ತೀವಿ ಸೀದಾ
ನಾವರು ಮಾರ್ಕೆಟ್ ಎಲ್ಲ ಹಾಕಲ್ಲ ಇಲ್ಲೇ ಯಾರಾದ್ರು ಅಕ್ಕಪಕ್ಕ ಗೊತ್ತಿರೋರು ರಿಲೇಷನ್ ಲೇಷನ್ ತಾಂಡ್ ಹೋಗ್ತಾರೆ ಮತ್ತೆ ಯಾರಾದ್ರು ಗೊತ್ತಿರೋರ್ಲ್ಲ ಮನೆಯರು ಸುತ್ತ ಭಕ್ತರು ಯಾರಾದ್ರು ಚೆನ್ನಾಗ್ ಬೆಳತಿವಲ್ಲ ಬೇಕಾದಾಗ ಕೇಳ್ತಾರೆ.
ಹ
ನನಗ್ ಇಷ್ಟೊಂದ ನನ್ಗ ಒಂದ್ ಇಪ್ಪತ್ತು ಸಾವಿರ ಬೇಕು ನನ ಒಂದ್ ಮೂವ ಸಾವಿರ ಬೇಕು
ಹಾ ಹಾ
ದೇವಸ ಇರ್ ಬು ತೆಗ್ದಿಟ್ಟಿರಿ ಹಂಗೆ ಹಿಂಗೆ ಅಂತ ಅವಾಗ ನಾವವು ತಗ್ದಿಟ್ಟಿರ್ತಿವಿ ಅವ್ರಿಗೆ ಯಾವ್ ಬೇಕ ಅ ತಗೊಂಡು
ಹಾ
ವಿಶೇಷ ಅಂತ ದುಡ್ಡು ಮಾತಾಡ್ಕೊಂಡು ತಗೊಂಡುಯ್ತಾರೆ.
ಹಾ
ಇಲ್ಲ ಇವನ್ ಚೆನ್ನಾಗಿರಲ್ವಲ್ಲಷ್ಟೆ ಬ ಹಾಕ ಆಗಿರೋದು ಕರ್ಗಾಗಿರೋದು ಹಾ ಒಳ್ಳಿದಾಗಿರತ್ ನೋಡ್ಕೊಂಡು ಮಕ ಸ್ನಕಿಗಳು ತಿಂತಾವ ಚೆನ್ನಾಗ್ ತಿಂತಾವ
ಬ್ರೋ ಇದು ಬ್ರೋ ಹುಳ್ಳಿ ಕಾಳು ಹುಳ ಆಗತ್ತಲ್ಲಾ ಇವಾಗ ಹೆಂಗ್ ಬ್ರೋ ನೋಡ್ಕೊಳದು.
ಹುಳ
ಹುಳ ಆಗ್ಬಾರ್ದು ಎಷ್ಟ ಎಷ್ಟ್ ದಿನ ಇಕ್ಕಿದ್ರೂನು
ಬರು ಅದ ಏನ್ ಮಾಡ್ಬೇಕು ಅಂತ ಅಂದ್ರೆ
ಹ್ಮ್
ಒಳ್ಳೆ ನೀಟಾಗಿ ನೀವು ಬದ್ರಗೆ ಕಟ್ಬಡ್ಬೇಕ ಅಷ್ಟೆ ಚೀಲ್ದಲ್ಲಿ ಗಿಲ್ದಲ್ಲಿಲ್ಲ ತೂತಗತ ಆಗೋದು ಮತ್ತೆ
ಬ್ರ ನಾವು ಎಲ್ಲಾ ಏನೇ ಮಾಡಿದ್ರುನು ಅ ಹುಳ ಹಾಕ ಹಾಗೆ ಆಗ್ತಿದೆ ಬ್ರೋ ಒಂದ್ ಎರಡು ವರ್ಷದಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ಕೆ ಜಿ ಅಷ್ಟುಳ್ಳ ಕಳ್ಳು ಹಳಾಗ ತೆ ಸಿಕ್ಕದ ಒನೊಮಗೆ
ಅದುಬ್ರು ನಾವ ಏನ್ ಮಾಡ್ತೇವಿ ಗೊತ್ತಾ ಒಂದ್ಸಲ ಮೋಟರ್ ಕಟ್ಟ ಹಾಕ್ಬ ಬಿಟ್ರೆ ಮೂಲೆಗ್ ಹಾಕ್ಬಿಟ್ರೆ ಮುಗಿ ಇ್ಕತ್ತತೆ ಮತ್ತತ್ ತಿರುಗ ನೋಡ ಅಲ್ಲ ಬಿದ್ದಿರುತ್ತೆ
ಹಾ ಹಾ
ಚೀಲ ತೂತ ಆಗೋದು ಮತ್ತೆ ಅದ್ರೊಳಗೆಲ್ಲ ಏನಾದ್ರು ಇದು ಅದೆಲ್ಲ ಗಾಳಿ ಅಡ್ದ ಇದಾಗದೆ
ಹ್ಮ್
ಎಲ್ಲ ಸ್ವಲ್ಪ ಏನ ಇದ ಆಕ್ತವೆ ಅದಕ್ಕೆ ಅವಾಗ ಸ್ವಲ್ಪ ಇದ್ ಮಾಡಾತಿದ್ರೆ ಏನಾಗಲ್ಲ
ಹ ನಾಬ್ರು ಹಂಗೆ ಒಂದ್ ಸ್ವಲ್ಪ ಮೂಲೆಗ ಇದ್ದಾನೆ ನಮ್ಮ ಮನೆಗೆ ಒಂದ ಸ್ವಲ್ಪ ಸ್ಟೋರಮ್ ಇದದೆಲ್ಲ ಅಲ್ಲಿ ಇಡ್ತಿದ್ವಿ ಅವು ಹಗೆ ಹುಳಾಗಬಿಡವು ಸ್ವಲ್ಪ
ಅದೇ ಅದೇ ಬ್ರತ್ ಒಂದ್ಸಲ ಹಿಂಗ ತಗದುು ಆಗ್ಕ್ಬಿಡ್ತೀವಲ್ಲಾ ನ್ತರ ಆಯ್ತಾವಷ್ಟೆ ಹ್ಮ್ ಮತ್ ರಾಗಿ ರಾಗಿ ಲಣಗೆ ಸ್ವಲ್ಪ ಸ್ವಲ್ಪ ರಾಗಿ ಬ್ಲಾಕ್ ಆಗ ಅವೆಲ್ಲಾ ಹಾಕ್ತಿರ್ತವೆ ಮತ್ತೆ ಬೋಹಿತ್ ಇದು ನೀರ್ ಸ್ವಲ್ಪ ಮೋಟೆ ಅಡೆ ನೀರು ಹೋಗೋದು ನೀರ್ನಲ್ಲಿ ನೀರು ಹೋಗಿ
ಇಲ್ಲ ಬ್ರೋ ನೀ ನೀರ್ ಏನೋ ಇಲ್ಲ ಸೋರಲ್ಲ ಅಲ್ಲಿ ಚೆನ್ನಾಗ ನಮ್ ಗೋಡನ್ ಇದೆಯಲ್ಲಾ ಗೋಡೆಲ್ಲ ಹಾಕ್ಬಿಡ್ತೀವಿ ನಾವು ಸೀದಾ ಈ ಬತ್ತ ಭತ್ತ ಅಕ್ಕಿ ಭತ್ತ ಅಕ್ಕಿ ಅಂದ್ರೆ ಅಕ್ಕಿ ಅಲ್ಲ ಭತ್ತ ಇರುತ್ತಲ್ಲ ಭತ್ತ
ಅ ಬ್ರೋ
ಅದನ್ನ ಹಂಗೆಹ ಮಿಷಿನ್ಗೆ ಕೊಟ್ಟಿಸಸ್ಬಿಟ್ಟಿ ಹಂಗೆ ಇಟ್ಟಿರ್ತೀವಿ ನಮ್ ಯಾವಾಗ ಬೇಕಕ್ ಅವಾಗ ಹೋಗ್ಬಿಟ್ಟು ಮಿಷಿನ್
ಅಂದ್ರು ಅಲ್ಲಿ ನನದು ಒಂದ್ ಪ್ರಾಬ್ಲಮ್ ಆದದ್ರೆ ಇನ್ನ ಒಂದ ಏನಂದ್ರೆ ಈಗ ನೀವು ಎಲ್ಲಾ ಕಿತ್ತು ಕೊಯ್ದಿರ್ತೀರ ಗೊತ್ತಾ ಅವಾಗ ಅದನ್ನು ತುಣಸ್ಬೇಕು ಮತ್ತೆ ಅದನ್ನೆಲ್ಲ ಬ ಇದ್ಮ ರೆಡಿ ಮಾಡ್ಕೊಂಡ ತಗೋಬೇಕಲ್ಲ ಆ ಟೈಮ್ ಅಲ್ಲಿ ಏಂದ್ರರು ಸ್ವಲ್ಪೊಬ್ಬಾ ಅದು ಬಳ್ಳಿ ಆಗ್ಲಿ ನೆಂದಿರೋದು ಏನಾದ್ರೂ ನೆಂದಿದ್ರೆ
ಹಾ
ಹಳ್ಳಿ ಕಳ್ರೆ ಒಣಗಿಸ್ಬೇಕು ಇಲ್ಲ ಅಂದ್ರೆ ಸ ಅದೆ್ರಲ್ಲ ಸ್ವಲ್ಪ ಬ್ಲ್ಲಾಕ್ ಆಗೋದು ಎಲ್ಲ ಸ್ವಲ್ಪ ಹುಳ ಆಗೋದು ಈ ತರ ಪ್ರಾಬ್ಲಮ್ ಆಗ್ತದ ಅಷ್ಟೆ
ಹಾ ಹಾ
ಹ್ಮ ಮಳೆ ಗಿಡ ನೆಂದಿದ್ರೆ
ಹ್ಮ್
ಏನ ಈ ತರ ಹೇಳಿದ್ರು ಆದ್ರೆ ಆಗ್ತವೆ ಅ ಬೇರೆ ನಂದಿರ್ತವಲ್ಲ ಒಣಗ್ಸಿ ಹಾಕದ್ರೆ ಏನಾಗಲ್ಲ ಹಂಗೆ ಆಸ್ತ್ರಕ್ಕೆ ಅರ್ಜೆಂಟ್ ಹಂಗೆ ಕಟ್ಟಿ ಇಟ್ಬಿಟ್ರೆ ಈ ತರ ಪ್ರಾಬ್ಲಮ್ ಆಗುತ್ತೆ
ಹಾ ಹಾ ಹ
ಮತ್ತೆವರ ಸಮಾಚಾರ
ಹೇಳಿಬ್ರೋ ಕೇಳುವ
ನಮಿನ ಏನಾದ್ರು ಎಕ್ಸಾಮ್ ಇದಾವೆ ಸ್ವಲ್ಪ ಎಲ್ಲ ಓದ್ ಬರ್ ಬರೀಬೇಕು
ಹಾ ಹಾ ರ ಮತ್ತೆ ನೀವೇನ್ ಬೆಳತಿದ್ದೀರಾ
ಬರ್ದು ಬರ್ ನಾವು ಬ್ರು ನಮ್ದಿದಬ್ರು ನಾವು ಸ್ವಲ್ಪ ಹಾಕಿದೀವಿ ಉಳ್ಳಿ ಕಾಳು ಹಾಕಿದೀವಿ
ನೀವು ಹುಳಿ ಕಾಳು ಬೆಳಿತೀರಾ
ನಂಬ್ರ ಹುಳಿ ಕಳ ರಾಗಿ
ಹಾ
ಶೇಂಗ
ಹ್ಮ ಹಾ
ಎಲ್ಲ ಬೆಡ್ತಿರುತ್ತತ್ತು ತೋಟ ಇಲ್ಲ ನಮ್ ಸೈಡ್
ಹ್ಮ
ನಿಮ್ಮ್ಬಿಟ್ಟ ಎಲ್ಲ ಬೆಳೆತಿಗ ಇದೆಲ್ಲ
ಹಾ ಬ್ರ ಮತ್ತೆ ಆ ಕಡೆ ಮಳೆ ಹೆಂಗ್ ಬತ್ತಿದೆ
ಮಳೆ ಪರವಾಗಿಲ್ಲಬ್ರ
ಹಾ
ಮಳೆ ಅಷ್ಟೊಂದೇಏನಿಲ್ಲೇನ ಇಲ್ಲ ಪರವಾಗಿಲ್ಲ ಬರುತ್ತೆ ಅವ ನಾ
ಹಾ ಹಾ
ಹ್ಮ್ ಮತ್ತೆಬ್ರ ನಿಮ ನಮ್ಗೆ ಎಕ್ಸಾಮ ರ ಇನ್ನ ಆಗುತ್ತೆ ಬ ಇನ್ನ ಒಂದು ವೀಕ್ ಆಗುತ್ತೆ
ವಾ
ಒಂದು್ ವೀಕ್ ಆಗುತ್ತೆ ಮತ್ತೆ ಊಗ್ ಬರ್ಬೇಕು
ಹ್ಮ ಎಳ ಸರಿ ಬ್ರ ಆಯ್ತು ವತ ಕಡಿ ಮದ ಮುಗಿದ್ ಮಾರ ಎಲ್ಲ ಸ್ವಲ್ಪ ಹಂಗೆ ಕಾಲ್ ಮಾಡ್ತೀರಿ ಅವಾಗ ಅವಾಗ ಮತ್ ಮರಿಬೇಡಿ
ಸರಿ ಬರು ಸ್ವಲ್ಪ ಎಕ್ಸಾಮಲ್ ಆದ್ಮೇಲೆ ಊರಿಗ್ ಬೇರೆ ಬರ್ತೀನಿ ಕಾಲ್ ಮಾಡ್ತೀನಿ
ಹಾ
ಸರಿ ಹೇಳಬ್ರಾ
ಹಾ ಸರಿಬ ಆಯ್ತು